ಫ್ಲಿಪ್ಕಾರ್ಟ್ ಮಾಡ್ತಿದನಲ್ಲ ಅದು ಚೆಕ್ ಔಟ್ ಆಗಿನಿ ಸೊಪ್ಪು ಪ್ರಾಬ್ಲಮ್ ಐತಂತನ ತೆಗದ್ ಹಾಕ್ಯರ ಒಳ್ಳೆ ಹೋಗಿದ್ದೆ ಸರ್ಪ ಅಫ್ ಕೋರ್ಸ್ ಡ್ಯೂಟಿ ಮಾಡ್ತಂದೆ ಈಗ ಆಲ್ರೆಡಿ ಬಾಳ ಮಂದಿಾಗ್ಯಾರಪ್ಪಾ ಜಾಸ್ತಿ ಇಲ್ಲ ಅಂತಂದು ನಾ ರಿಕ್ವೆಸ್ಟ್ ಮಾಡ್ಕೊಂಡೆ ತೆಗದ್ ಹಾಕ್ಯ ನವ ಹ ಆ ಲಾಗಿನ್ ನಡ ಒಂಬತ್ ತಾಸಸ್ ಕುಂತ್ ನನೂರು ರೂಪಾಯಿಗ ಬ್ಯಾಸಿಗೆ ಅಲ್ಲಿ ಆರಾಮ ಕುಂತ ಡ್ಯಟ ಮಾಡ್ಕೊಂಡ್ರೈತೆ ಅಂತ ಮಾಡಿದ್ದಿದೆ ಅತ್ತಗದಾಕನ ಈ ಸತ್ ಒಳ್ಳ ನೋಡ್ತ ಸ್ಟೋರಿ ಬಂತ ಮೆಸೇಜ್ ಬರಕತ್ತ ಹೋದ್ರೆ ಏನಿಲ್ಲ
ಹ್ಮ್ ಯಾಕ್ ತಗ್ದ್ದು ಹಾಕಿದ್ರು
ಅದು ಯಾಕಂದ್ರ ಒಂದೇ ಇಡಿ ಮಾಡ್ಬೇಕಲ್ಲಿ ಒಬ್ರ ಎಮ್ ಜಿ ಅಂತ ಒ ಆರು ಗಂಟೆಲಿದ್ದ ಮೂರ್ ಗಂಟೆ ತಾನ ಇರುತ್ತೆ ಡ್ಯೂಟಿ
ಹ್ಮ್ ಹ್ಮ್
ಅದ್ರಾಗ ನಾನನ್ ಏನ್ ಮಾಡನೆ ಅಂದ್ರೆ ಒಬ್ಬೊಂದ ನಮ್ಮ್ ಮಣ್ಣರು ಊರಿಗೆಗ್ ಹೋದ್ರಲ್ಲ ಅವಂದು ಫೋನ್ ಅವ್ನ್ ಇನ್ನೊಬ್ಬರು ಫೋನ್ ಇಸ್ಕೊಂಡು ಅವ್ನ ಐ ಡಿ ಅದ್ರ ಲಾಗಿನ್ ಆಗಿ ನನ್ನ ಹತ್ರ ಯಾಡ್ ಯೂಸ್ ಮಾಡಕತ್ತಿದ್ದೆ ಅದು ಲೀಗಲ್ ಹ ಲೀಗಲ್ ಅದೆಲ್ಲ
ಲೀಗಲ್ ಬಟ್ ಈ
ಅದು ಆರ್ಡರು ಒಡಿತನ್ ಬಿಡು ಅದನ್ನು ಕೇಳಿದೆ ಅವನ್ ಅಣ್ಣ ಅದಕ್ ಬಿದ್ದ್ರ ಆರ್ಡರ್ ಹೊಡಿತ ಅಲ್ಲ ಏನ್ ಪ್ರಲಮ್ ಅದೆ ಅದು ಎಂ ಜಿ ಅನ್ನೋದು ಅವ್ರ ಇದ ಅವರು ಅವ್ ಬಂದ್ ಕುತ್ರು ಮಾತ್ರ ಅವ್ರ ಕೆಲ್ಸ ಬಿಟ್ಟ ಬಂದ್ ಕುಂತ್ರ ಮಾತ್ರ ಹನ್ನೆರಡುನೂರು ರೂಪಾಯಿ ಬಡತ್ತಪ್ಪಾ ನೀನು ಒಬ್ಬನ ಎಫ ಕುಂತು ಎರಡ್ ಎರಡು ಮಿಂಟೈನ್ ಮಾಡಿದ್ರೆ ಅದು ಆಗಲ್ಲ ಹಂಗೆಲ್ಲ ಇರಲ್ಲ ತಂದ
ಹ್ಮ್
ತೆಗದ ಹಾಕ್ಯನಾ ಏನ್ ಮಾಡದಾಗಲ್ಲ ಮತ್ತ
ಈಗ ನಿನ್ ದುಡ್ಡು ಬಂದುವ ಎಲ್ಲ ಮಾಡಿದ್ದ
ಹ ಹಿಂದ ಅದಕ್ಕೆ ಕೇಳಿದೆ ನನಗ ಸಬ್ಸಿಡಿ ಬಂತಲ್ಲ ದುಡ್ಡ್ದ ದಿಷ್ಟಿನ ಹಣ ಈಗ ಮಾಡಿದಿನನಿ ನಿನ್ನೆ ಮಾಡಿದ ಅಮೌಂಟ್ ಬರ್ತದೆ ಇಲ್ಲಂತ ನಾನಂದೆ ನೀನು ಹಿಂದೆ ಮಾಡಿದ್ದು ನಿನ್ನೆ ಮಾಡಿದ್ದು ಆದು ಬರುತ್ತಪ್ಪ ಇವತ್ತು ಏನ್ ನನ್ ಕೈಸಿಗೆ ಬಿದ್ದಿ ಅಲ್ಲ ಇವತ್ತಿಂದ ಬರಲ್ಲ ಅಂತ ತನ್ನವ
ಹ್ಮ್ ಹ್ಮ್ ಬಟ್ ನಿಮ ಡೆಲಿವರಿ ಮಾಡಿದೆ ಅಲ್ಲ ನೀನು
ಹ ಡೆಲಿವರಿ ಮಾಡಿದೀನಿ ಅಲ್ಲಿ ಏನಪ್ಪಾ ಅಂದ್ರೆ ಆ ಆರು ಗಂಟೆಲಿದ್ದ ಹನ್ನೆರಡು ಎರಡು ಗಂಟೆ ತಾನ ಪೀಕ್ ಅವರ ಅಂತಿರುತ್ತ ಇದುವರಿ ತಾಸ
ಹ್ಮ್
ಅದು ಕಂಪ್ಲೀಟ್ ಆಗ್ಬೇಕು ಅದು ಕಂಪ್ಲೀಟ್ ಆಗಂದ ಮೂರ್ ತನ ಆನ್ಲೈನ್ ಇರಬೇಕು ಒಂಬತ್ ತಾಸ ಆಗೆ ಟೋಟಲ್ ಅದು ಪೀಕ್ ಅವ್ರ ಐದುವರೆ ತಾಸು ಲಾಗಿನ್ ಅವರು ಒಂಬತ್ತು ತಾಸು ಅ ಎರಡು ಕಂಪ್ಲೀಟ್ ಆದ್ರ ಹನ್ನೆನೂರು ರೂಪಾಯಿ ಬರುತ್ತೆ ಹಾ ನಿನ್ಗೆ ನಿನ್ಗೆ ಹೇಳ್ದೆ ಆಲ್ಮೋಸ್ಟ್ ಅರ್ಥ ಆಗಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಗೊ ಗೊತ್ತಿಲ್ಲ ಹಾ ಹಂಗಗತ್ತಾ ನಾನನ್ ಏನ್ ಮಾಡಿದ್ದನನೆ ಎರಡ್ ಎರಡ್ ಫೋನ್ ಹಿಡ್ಕೊಂಡು ಕುಂತಿದ್ನೆ ಅವ್ ಮನ್ನಿ ಆನ್ಲೈನ್ ನಾಗ ನೋಡ್ತಾ ಐಡಿ ಜಾಸ್ತಿ ಕಾಣಕತ್ತತ ನಾನ್ ಒಬ್ಬನ ಅಂತಲ್ಲ ಬಾಳ್ ಮಂದಿದಾರ ಒಬ್ಬೊಬ್ಬರು ಮೂರ್ ಮೂರ್ ಮಾಡಕತ್ಬ ಬಿಟಾರ ಹ ನಾನು ಯಾಡ್ ಮಾಡಕ ಇ ಹಂಗ ಮಂದಿ ಸ್ವಲ್ಪದರ ಆನ್ಲೈನ್ ಐಡಿ ಜಾಸ್ತಿಗಾವ ಇ್ರಲ್ಲ ಎಲ್ಲದರ ಚಕ್ ಮಾಡೇನವಾ ಎಲ್ಲರೂ ಯಾಡ್ ಯಾಡ್ ಸಿಹಿ ಬಿದ್ದುಬಿಟ್ಟನು ಹಂಗಾಗಿ ಎಲ್ಲಾ ಒಂದ್ ಎಡೆ ಎರಡು ಯಾರ್ಯಾರು ಮಾಡ್ತಾರ ಒ ಎಲ್ಲ ತಗದ ಹಾಕಕ್ಬಿಟ್ಟಾನ
ಇವಾಗ ಬೀರ್ಲಿಂಗನ ಮಾಡ್ತಂದಲ
ಹಾ ಅವಂದ ಐತಿ ಅವವತ್ತಿನ ದಿನ ಒಂದೇ ಅವನ್ ಒಂದೇ ಐಡಿಯಾ ಲಾಗಿನ್ ಆಗ್ಯತ
ಹ್ಮ್
ಹಾ ಹೌದ್ ಐತೆ ನಂದಿಲ್ಲ ಯಾಕಂದ ನಾನನ್ ಯಾಡ್ ಮಾಡಸಗ ಬಿದ್ಬಿಟ್ನಲ್ಲ ಅದು ಅವತ್ ಒಂದಿನ ಎಮರ್ಜೆನ್ಸಿ ಐತಿವಿ ಮಾಡ್ಕೋ ಅಂದ ಹಂಗಾಗಿ ಮಾಡಿದ ಅದು ಇಂಗ್ ಪ್ರಾಬ್ಲ್ ಆಗತ್ತತ್ ನನಗ್ ಗೊತ್ತಿಲ್ಲ ನಾ ರಿಕ್ವೆಸ್ಟ್ ಮಾಡ್ ಕೊಂಡೆ ಏನ್ ಮಾಡ್ಕೊಂಡ್ರು ಈಗ ನಿಂದ್ ಒಬ್ಬೊಂದ ಮಾಡಿದ್ರರು ಬರಲ್ಲಪ್ಪನಿಂದ ದನ್ನ ಮಂದಿ ಅದಾರ ಅವ್ರ ಎಷ್ಟ ಮಾಡ್ಕೊಂತಾರಾ ಹಂಗಾಗಿ ಮಾಡಲ್ಲಾನೋ ಅಂತ ಹೇಳಿಂದ ಹಂಗಾಗಿ ಬಿಟ್ಟಿವ ಸ ಸುಗ್ಗಿ ಮಾಡಾಕತಿನಲ್ಲ
ಹ್ಮ್ ಹ್ಮ್
ಹ ಸುಗ್ಗಿ ಅದ ಅದ ಈ ಒಲ್ಡ್ ನೋಟಿಫಿಕೇಶನ್ ಅದು ಬರಕ ಆತಿತ್ತ
ಈಗ ಯಾವದೇ ಮಾಡಿದರೇನು ನೀನ್ ಒಟ್ಟ ಆರ್ಡರ್ ಕೊಟ್ಟು ಬರ್ತತಿಿಲ್ಲ
ಹಾ ಆರ್ಡ್ರ ಕೊಟ್ಟ ಬರ್ಬೇಕು
ಮತ್ ಕೆಲ್ಸ ಆಗ್ತದ ಇಲ್ಲ ಮತ್ತೆ ಅವ್ರರು ಯಾ ಯಾರ್ ಮಾಡಿದ್ರ ಏನ
ಹಾ ಅದು ಹ ಅದು ಅವ ಏನಾನ ಗೊತ್ತಾ ಇಲ್ಲಿ ಎಮ ಅಂದ್ರೆ ಒಂಬತ್ ತ ಆನ್ನ್ ಯಾರ ಇರ್ತಾರ ನೋಡು ಐ ಮಾಡಿದವನ ಪ್ರೂಫ ಇರ್ಬೇಕು
ಹ್ಮ್
ಹ ಇಲ್ಲಿ ಮೀನ್ ಕುತ್ ತೊಗಳಂಗಿಲ್ಲ ಯಾಕಂದ್ರೆ ಆ ಡಿನಿಂದ ಐಡಿ ಐತೀನಿ ಕುಂತತ್ ತಗೊಳ್ತಾ ಇದೆಯಲ್ಲಾ
ಹ್ಮ್
ಫೋನ್ ಲಾಗಿನ್ ಮ ನೀ ತಗೋತಾ ಇದೆ ಅದು ಹಂಗ್ ಮಾಡಂಗಿಲ್ಲ ಅಂತ ಆವ್ ಅಂದ ಯಾಕಂದ್ರ ಕಂಪ್ನಿ ಇದ ಅಮೌಂಟ್ ಆಗ್ತ ಇಲ್ಲ ಆನ್ಲೈನ್ ತೋರ್ರಿಸ್ಬೇಕು ಸದಾ ಇಬ್ರಿಗೆ ಒಮ್ಮೆ ಆರ್ಡರ್ ಬಿ ಅವಾಗ ಏನ್ ಮಾಡ್ತಿ
ಒಂದ್ ಕೊಟ್ಟು ಬಂದ ಮೇಲೆ ಒಂದು
ಹ ಆ ಎಡೆ ಕಸ್ಟಮರ್ ಅದ್ರಾಗ ಹೊಸ ಸ್ಟೋರ್ ಈಗ ಸ್ಟೋರ್ ಟೈಮಿಂಗ್ ಅಂತ ಇರುತ್ತೆ ಇಷ್ಟುಷ್ಟಾಗಿ ರೀಚ್ ಆಗ್ತಿವಿ ಈಗ ನೀನ್ ಯಾಡು ಒಮ್ಮೆ ಮಾಡಕತ್ತ ಅಂದ್ರ ಈಗ ಪ್ರಾಬ್ಲಮ್ ಆಗತ್ತಲ್ಲಾ ಕಸ್ಟಮರ್ ವೇಟ್ ಮಾಡ್ಬೇಕಾಗತ್ತ ನಾನ್ ಅಮೌಂಟ್ ನಿನ್ ಕೊಡೋದ ಕರಿ ಐತಿ ಯಾಕೆ ಲೇಟ್ ಮಾಡಿಸ್ಲಿ ಈಗ ಹ ಎರಡು ಎರಡು ತಗೊಂಡ್ ಹೋಗ್ಬಲ್ಲ ಲೊಕೇಶನ್ ಚೇಂಜ್ ಆಗತ್ತ ಒಂದು್ ಅಪೋಸಿಟ್ ಒಂದು ಒಂದು ಈ ಕಡೆ ಒಂದು ಅ ಕಡೆ ಅಪೋಸಿಟ್ ಅಪೋಸಿಟ್ ಆದ್ರೆ ಏನ್ ಮಾಡ್ತೀಯಾ
ಹ್ಮ್
ಹ ಆಲ್ಮೋಸ್ಟ್ ನಾ ಕೇಳ್ತೇನೆ ನಾನ ರೂಪಾಯಿ ಕೊಡ್ತೀನಲ್ಲಾ ನನಗ್ ನೀನೇ ಬೇಕು ಇನ್ನೊಬರು ಕೂಡ ಕೆಲ್ಸ ಮಾಡಸ್ಬೇಡ ಆತರ ಹಾ ಆತರ ಬೇಕಾದ್ರ ನೀನ್ ಇನ್ನೊಬ್ ಒಂದ ಕೆಲಸ ಮಾಡಸ ನಾನ್ ನಿನ್ ನಿಂಗೆ ನೂರ್ ರೂಪಾಯಿ ಕಮ್ಮಿ ಕೊಡ್ ಅಂದ್ರ ತಗೋತಯ ನೀನ ಕೆಲ್ಸ ಮಾಡಿದ ಕೊಡಂತಯಲ್ಲ ಹಗೆ ನಾನು ರೆಡ್ ಅಂಡ್ ಸಿಗ ಬಿದ್ದಿದೆ ನೀ ಇಲ್ಲಿ ಇವಾಗ್
ಹ ನಾಳೆ ಈ ಕ್ಯಾನ್ಸಲ್ ಮಾಡ್ತೀನಿ ನಾಳೆನ್ನಲ್ಲ ನಾಕು ಕೊಡ್ತೀನಿ ನಾನು ಹ್ಮ್ ಹೊಲ್ದಾಗ ಕೆಲ್ಸ ಮಾಡ್ತಿದಲ್ಲ ಅದೇ ಆಾಕ್ಬಿಟ್ರ ನನ್ ಮೊದ್ಲು
ಅದು ಈಗ ಬೇಾಸಿಗೆ ಅಲ್ಲ ಸುಗ್ಗಿಯ ಸೀಸನ್ದಾಗಿತ್ತು ಅತ್ತಾಗೆಲ್ಲಾ ಮಾಡಿದೀ
ಹ್ಮ್
ಹ್ಮ್ ಅೆಲ್ಲ ಮಾಡಿದೀವಿ ಮತ್ತ ಈಗ ಬ್ಯಾಸಿ ಏನ್ ಕೆಲ್ಸ ಇರಲ್ಲ ಅಂತೇಳಿ ಸುಮ್ ಪಾರ್ಟ ಟೈಮ್ ಮಾಡ್ಕೊಂಡ್ರ ಆಯತು ಬೆಂಗಂಳೂರು ಬಂದೇ
ಉಸಗುಂಡ ಓಡ್ಸಿದ್ರಲ್ಲ ಅಲ್ಲಿನೀರ್ ಇದಾವಲ್ಲ
ಹ ಕಖೃಷಿ ಉಟ ಹೊಡಚಿವವಿ ಅದು ಇಪ್ಪತ್ತ ಎರಡು ಮೀಟರ್ದ್ ಇಪ್ಪತ್ತ ಎರಡು ಮೀಟ್ರ ಸುತ್ತ
ಹ್ಮ್
ಯದು ಎಲ್ಲ ಬಿಲ್ ಎಲ್ಲಿ ಎತ್ಕೊಂಡಿದ್ದೀವಿ ಮೊನ್ನೆ ಇನ್ನೊಂದು ಮುಳಿ ಬಲ್ ಅಂತ ಬಂದಿತ್ತ ಅ ಅದನ್ನು ಅಕ್ಷಿ ಅಕ್ಷಿ ಈಗ ಇನ್ನೊಂದ ಎಡ್ ಇನ್ನ ಬಿಲ್ ಆಗಿಲ್ಲ ಹದಿನೈನೇ ತ ಈ ತಿಂಳ ಹದಿನೈದನೇ ತಾರೀಕಿ ಬಿಲ್ ಆಗುತ್ತಂತ ನೆಕ್ಸ್ಟ್ ಮಂತ್ ಅದ್ರದ್ದು ಮನ್ನಿ ಕುಖರ್ಷಿ ಉಂಡ ಹೊಡ್ಸಿದ್ದು ನಲವತ್ ಆರ್ ಸಾವಿರ ಆಗಿತ್ತಾ ಅದ ತಕೊಂಡಿವವಿ ಅದಾಗಿಂದ ಮತ್ತತ್ ಬಾಯಿ ಸೇಫ್ಟಿ ದನ ಕರ ಬರಬಾರ್ದಲ್ಲ
ಹ
ಕಾ
ಹ್ಮ
ಹಲೋ
ಹೇಳಏ ಹೇಳಳ್
ಹ ದನಖರ್ಗಳು ಬರ್ಬಾರ್ದಂತ ಅದು ಮುಳುಬಲೆ ಅಂತ ಹಾಕ್ಸಿದಿವವಿ ಅದನ್ ಆಗೈತೆ ಆಲ್ರೆಡಿ ಈಗ ಎರಡ್ ದಿಂದ ಬೀಲ್ ಬರುತ್ತೆ ಬಲ್ ಆಗಿಂದೇನ ಸ್ಪಲ್ಲಾ ಜೇಸ ಚ್ಚಿ ನೀಟ ಆ ಮಾಡ್ಕೋಬಬೇಕು ಅದೇ ಹೋಗ ಕೃಷ ಹೊಂಡ ಸ್ಲ್ಪ ದೊಡ್ಡದಾಗೈತೆ ಬಿಡ ತಾಡಪತ್ ಹಾಕಿ ಇಂಜಿನ್ ಪೈಪ್ ಅವ ಎಲ್ಲಾ ಬಂದಾವ ನಾಳೆ ಯ ಒ ಅದಕ್ಕ ನೋಡು ಒಂದ್ ಪೈಪಿಗೆ ಎರಡ್ವರ್ ಸಾವಿರ ಪಿಂಕ್ಲರ್ ಅವೆಲ್ಲಾ ಸೇರಿ
ಹ್ಮ್
ಮತ್ತ ಉಳಕಿದ್ದು ಇದಪ್ಪಾ ಯಾವ್ದ ಇಂಜೆನು ಹದ್ಿನೈದು ಸಾವಿರ ರೂಪಾಯಿ ಬಂತ ಮತ್ತ ತಾಡ ಪತ್ರಿ ಅವ ಒಂದ ಹದ್ಹಾಡ್ನೆಟ್ ಸಾವರ ರೂಪಾಯಿ ಬಂತು ಅವೆಲ್ಲಾ ಔಟ್ ಸೈಡ್ ಒಳ್ಳಿ ಮಾರಿದೀವಿ ಅಂತ ಇಗೋ ಒಂದೊಂದು ನಲ ಸರ್ಪ ಎ ಸರ್ಪ ಹೋಗುತ್ತ ಹ ಫುಲ್ಲ ಸ್ಟಾಂಡರ್ಡ್ ಹೊಲತ್ ಬೇಕು ಬಟ್ ಈಗ ಅದು ಇಟ್ಕೊಂತೀವಿ ತಾಡ್ಪತ್ರಿ ದೊಡ್ಡದಾಗತ್ತ ಮನೇಲಿ ಜಾಗ ಇಲ್ಲ ಇವಾಗ
ಹ್ಮ್
ಹಂಗಾಗಿ ಅದ್ರ ನಾವ ಮಾಡ್ಬೇಕಂತ ಮಾಡಿ ಯಾಕಂದ್ರೆ ಒಳಗಡೆ ಅದು ಇಂಜೆನ್ ಇಟ್ರ ಯೂಸ್ ಇರ ನಡೀತ ಏನ ಆಗಲ್ಲ ಬಟ್ ಈ ತಾಡ್ಪತಿ ದೊಡ್ ದೊಡ್ ವಾತಾವಲ್ಲ ಇಡ್ತೀವಿ ಮನ್ಯಾಗ ಇಲಿಪಲಿ ತಿನ್ಲಿ ಮಾಡ್ಲಿ
ಹ್ಮ್ ಮಾರಬಿಡ್ರಿ
ಸುಮ್ನೆ ಲಾಸ್ ಆಗುತ್ತಾ ಹಂಗ ಬೇಕಾದ್ರೆ ಎಮರ್ಜೆನ್ಸಿಗ ಇನ್ನೊಂದ್ ಸಣ್ಣ ತೊಗೊಂಡ್ರ ಐತೆ ಅಂತ ತಂಗ್ ಪ್ಲಾನಿಂಗ್ ಐತೆತಿ
ಹ್ಮ್
ಅದ ವವಕ್ಷಚನೆ ಮಾಡಡಕಿ ಮ ಮನ್ಯಾಗ ಸಪ್ಪು ಒಳಗಡೆ ಗಾಡಿ ಹೋಗಲ್ಲ ಲಾಂಗ್ ಆಗತ್ತ ಅದು ನೋಡ್ ಫುಲ್ ದುಡ್ಡದ ಐತಿ ಒಂದ್ ಏಳ ಎಂಟು ಮಂದಿ ಐತಿತ್ ಹೇಳಲ್ಲ ಸುಮ್ನೆ ಹೊರಗಡೆ ಬಿಸಿಲಿಗಾಕ ಕಿವಿಗೆ ಸುಟ್ಟ ಸುಮ್ನೆ ಆಸೆ ಆಗತ್ತ ಅಂತೇಳಿ ಮಾರಕ್ಂತ ಮಾಡಿ
ನೋಡ್ರಿ ಹೆಂಗ್ ಬರ್ತಂಗ ನೋಡ ನಾವು ಅಲ್ದಾಗ ಹತ್ತ ಹಾಕಿದೀವಿ
ಹಾ
ಒಂದ್ ಅರ್ವತ್ತು ಕ್ವಿಂಟಲ್ ಆಯ್ತು ಹನ್ನೆಡ್ ಎಕರೆ ಅದ ಅದ್ರೊಳಗೆ ಆರ ಎಕರೆ ಅಷ್ಟೇ ನಾವವು ಮಾಡ್ತೀವಿ ಇನ್ನಾರಕ್ಕೆ ಬೇರೆಯವ್ರಿಗೆ ಇಲ್ಲದ
ಈಸಿ ಹ ಅದ್ ಹೆಂಗ ನಾವು ವರ್ಷ
ಅಂದ್ರೆ ಹೊಲದ ಮೇಲೆ ಹೊಲ ಎಷ್ಟು ಬೆಳತದ ಏನು ಅಂತ
ಹ ಅಲ್ಲ ಅಲ್ಲ ಅವರು ಅಲ್ಲ ಅವ್ರೇನು ಮಷಿನ್ ಇಟ್ಟು ಚಕ್ರ ಅಂತಕ್ ಮಾಡಲ್ಲ
ಚೆಕ್ ಮಾಡಲ್ಲ ಊರ ಊರಾಗ ಗೊತ್ತಿರ್ತಲ್ಲ ಜನ್ರತ್ರ
ಜನ್ರತ್ರ ಗೊತ್ತಿರ್ತ ಅ ಅವ್ರ ಮೇ ಡಿಪೆಂಡ್ ಅಪ್ಪಾ ಈ ಕರೆಕ್ಟ್ ಎಣ್ಣೆ ಅದು ಒಡ್ದ ಸದ ಅದು ತಗೋದು ಗೊಬ್ಬ್ರ ಗೊಬ್ಬರು ಕರೆಕ್ಟ್ ಟೈಕಮಿಗೆ ಹಾಕಿ ಮಾಡ ಅವ್ರ ಮೇ ಡಿಫೆಂಡ್ ಅಲ್ಲ
ನೋಡಲ್ಲ ಈ ನಾರಲ್ಗ ನೋಡೆ ಈಗ ಒಂದು ಟಗರ್ ಮೇರಿ ಇರ್ಲಿ ಏನಾದ್ರು ಮಾರ್ಕೆಟ್ ಹೋದ್ರ ಅದನ್ನ ನೋಡ ತಗೊ ಬರ್ತಾರ ಅದನ್ನ ಹೆಂಗ ಐತಿ ಮುಟ್ಟಿಗೇರಿ ಹಂಗಗೆ ಹೊಲಗಳ್ನ ಊರ ಊರ ಯಾರ ತರಲು ಗೊತ್ತಿರುತ್ತ ಮ ಯಾವ್ಯಾವ ಹೊಲಗಳು ಹೆಂಗ ಹೆಂಗ್ ಬೆಳಿತಾವ ಅಂತ ಜನ್ರಿಗೆ ಅಲ್ಲಿರೋ ಹೊಲ ಪಕ್ಕದಲ್ದಾಗ ಸೊ ಆ ಬೇಸಿಸ್ ಮೇಲೆ ಹ್ಮ ನೋಡಿ ಮಾತಾಡ್ತಾರ ನಮ್ದು ಈ ಕರೆಂಟ್ಲಿ ಒಂದ್ ಲಕ್ಷಕ್ ಆಕಿವ ಮೂರ್ ವರ್ಷ
ಹಾ ಚಲಾವಲ್ಲ ಆಯ್ತಾನ
ಹ್ಮ್ ಚಲೋ ಅದ ಒಂದ್ ಲಕ್ಷ ಮೊದ್ಲೇನೆೇ ಕೊಡ್ಬಕ್ ನಮ್ಗ
ಹ್ಮ
ಬೋದ
ಹ
ಸೊ ನಮ್ಗ ವರ್ಷಿಕ ಒಂದ್ ಲಕ್ಷ ಕೊಟ್ಟರೆ ಬಡ್ಡಿ ಅಂತ ಹೇಳಿದ್ರೆ ಮೂವತ್ತ ಆರ್ ಸಾವಿರ ರೂಪಾಯಿ ಬಡ್ಡಿನೇ ಬರ್ತದೆ ತುರ್ಷುಕ್
ಹಾ
ಮೂವತ್ತ ಮೂವತ್ತಾರ ಅದು ಒಂದ್ ಲಕ್ಷ ಇದು ಒಂದ್ ಲಕ್ಷ ಟೋಟಲ್ ಎರಡು ಲಕ್ಷ ಮೂರು ಮೂರು ವರ್ಷಕ್ಕೆ
ಹ್ಮ ಹ್ಮ ಹ್ಮ
ಹ್ಮ್ ಆರು ಎಕ್ಕರೆ ಅತ್ತಿ ಹಾಕಿದ್ವಿ
ಹ್ಮ್
ಅದು ಒಂದು ಅರವತ್ತು ಕ್ವಿಂಟಾಲ್ ಆಯ್ತು
ಹ್ಮ್
ಒಂದು ನಾಲ್ಕು ಲಕ್ಷ ನಾಲ್ಕು ವರೆ ಐದು ಲಕ್ಷ ಆಯ್ತು
ಏಳ ಲಕ್ಷ ಅಂದ್ರ ಚೊಲೋ ನಡತೈತ್ಂದಂಗ ಆಯ್ತ ಫಾರ್ಮಿಂಗ್ ಮುಂದ್ ಮುಂದ ಏನಾದ್ರ ಪ್ಲಾನಿಂಗ್
ಮುಂದೆ ಅದಕ್ಕೆ ಬೋರ್ ಹಾಕ್ಸಿದ ಅಂದ್ರ
ಹಾ
ಸ್ವಲ್ಪ ಫಿಶಿಂಗು ಎನಿಮಲ್ ಹಸ್ಬೆಂಡ್ರಿ ಅಂದ್ರೆ ಆಕ್ಳ ಎಮ್ಮಿ ಸಾಕೇರಿ ಡೈರಿ ಮಾಡ ಡೈರಿಗೆ ಹಾಲು ಹಾಕುವುದು
ಹಾ
ಇದೇ ತರ ಮಾಡ್ಬೇಕು ಎಲ್ಲಾ ನೀರಾವರಿ ಮಾಡ್ಬಿಡ್ಬೇಕು ನೆಕ್ಸ್ಟ್
ನೀರಾವರಿ ನೀರಾವರಿ ಮಾಡ್ಬೇಕಂತ ಮಾಡಿ ನೆಕ್ಸ್ಟ್ ಆ ನೆಕ್ಸ್ಟ್ ಅದು ಏನ್ಜು ಲನ್ಂದ್ರೆ ನೆಕ್ಸ್ಟ್ ಹೊಲ್ದಾಗ ಮಾಡ್ಬೇಕಂತ ಫಿಕ್ಸ್ ಆಗಿ
ಇಲ್ಲ ಬೇರೆ ಪ್ಲಯಾನ್ಸ್ ಇದೆ ನನ್ನ ಹತ್ರ
ಹ ಈಗ ನೀನು ಯು ಪಿ ಎಸ್ ಸಿ ಓದಕತಲ್ಲ ಈಗ ಓದಿದ ಮ್ಯಾಗ ಗ ನಿನ್ಗೆ ಆನ್ಲೈನ್ ಕ್ಲಾಸ್ ಇವಾಗ ಟೀಚಿಂಗ್ ಅಂತ ಬರ್ತಿರ್ಬೋದಲ್ಲ
ಹ್ಮ್ ಮಾಡ್ಬಕ್ ಹೋಗಬೋುದು ಎಲ್ಲಾದ್ ಮಾಡಕ್ ಹೋಗಬೋದು ಇನ್ನು ಬಿ ಎಡ್ ಮಾಡಗರ್ ಟೀಚಿಂಗ್ಗೆ ಹೋಗಬಹುದು
ಹಾ ಅವೆಲ್ಲ ಮತ್ತೆ ಯಾವ ಯಾವವು ಮತ್ತೆ ಹೆಂಗ ಐಡಿಯಾ ಏನಾದ್ರೂ ಇದಿಯಾ
ಹ್ಮ ಎರಡವರ್ಗ ಎರಡವರ್
ಇರ ಇರು ಇರ ಸ್ವಲ್ಪ ಇರು ಕಾಲ್ ಬರಕತ್ತದ ಆಮ್ಯ ಆಗಸ್ ಸ್ವಲ್ಪ
ಹ್ಮ್ ಸರಿ ಬಾಯ್